ಹಲೋ
ಹಲೋ
ಹಲೋ ಮೇಡ ಮೇಡಮ್ ಮಾತಾಡ್ತಿರದ ಕೇಳಿಸಸ್ತಿದ್ಯಾ
ಹಾ ಕೆಳ್ಸತಾ ಇದೆ.
ಏನ್ ಮಾಡ್ತಿದೀರಾ ಮೇಡಮ್ ಊಟ ಆಯ್ತಾ.
ಆಯ್ತು ಊಟ
ಏನ್ ಊಟ ಮಾಡಿದಿ
ಅನ್ನ ಸಾರು ಹ ಮುದ್ದೆ
ಹಾ
ರ್ಯತಲ್ಲಮ್ಮ ಹ್ಮ
ಓಹ ಸರಿ ಮೇಡಮ್ ನಿಮ್ ನಿಮ್ ಕಡೆ ಜಾಸ್ತಿ ಮುದ್ದೇನಾ ನೀವು ಊಟ ಮಾಡೋದು.
ಮುದ್ದೆ ಜಾಸ್ತಿ ಮಾಡ್ತೀವಿ ಅನ್ನ ಮುದ್ದೆ ಕೂಲಿಯರಿಗೆ ಎಲ್ಲಾ ಮುದ್ದೆ ಅನ್ನ.
ಹಾ
ಹ್ಮ್ ಕೊಡ್ತೀವಿ
ಹಾ ಮೇಡಮ್
ನಾವು ಅದೇ ಊಟ ಮಾಡ್ತಿದ್ದೀವಿ.
ಹ್ಮ್ ಮತ್ತೆ ಏನು ಏನಿದೆ ಕೆಲ್ಸ ಇವತ್ತಲ್ಲಾ ಮನಯಾಗ ಮೇಡಮ್.
ಮ ಬಂದಿಲ್ಲ ಹೊರ್ಗಡೆ ಎಲ್ಲಾ ಹುಡುಗರು ಇವತ್ತು ಭಾನುವಾರ ರಜಾ. ಎಲ್ಲ ಆ ಆಟ ಆಡ್ತಾ ಇದ್ದಾರೆ
ಹಾ ಮೇಡಮ್.
ಬಟ್ಟೆ ತೊಳಿಬೇಕು ಮಕ್ಕಳಿಗೆಲ್ಲ. ಸ್ನಾನ ಮಾಡಿಸಬೇಕು.
ಹಾ
ಇಷ್ಟ ಆಯ್ತಮ್ಮ
ಮತ್ತೆ ಮೇಡಮ್ ನಿಮಗೆ ಆರಾಮ್ ಏನೇನ್ ಕೆಲ್ಸ ಮಾಡ್ತೀರಾ ಮನೆಗ್ ತೋಟ ಏನಾದ್ರು ಐತ
ಹಾ ತ್ವಾಟ ಇದೆ ಅಡಿಕೆ ತೋಟ ಐತೆ ತೆಂಗಿನ ಮರ ಒಂದ್ ಮೂವತ್ತು ಇಪ್ಪತ್ತು ತೆಂಗಿನ ಮ ಮರ ಐತೆ ಹ ನಾವು ಕಳೆ ತೆಗಿತೀವಿ
ಹ್ಮ ಮೇಡಮ್
ಕ್ವೈತೀವಿ ಎಮ್ಮೆ ನನಗ್ ಹಾಕ್ತೀವಿ ಹ ಎಲ್ಲ ಸಾಕಾಣಿಕೆ ಮಾಡಿದ್ದೀವಿ
ಹಾ ಮತ್ತೆ ನಿಮ್ದು ಹಸು ಎಮ್ಮೆ ಎಲ್ಲ ಇದ
ಹಾ ಹಸು ಆಯ್ತ ತೆ ಎರಡು ವಯಸ್ಸಿನಕರ ಒಂದ್ ಎಮ್ಮೆ ಒಂದ್ ಕ್ವಾಣ
ಹಾ
ಎಲ್ಲಾ ಆಐ್ತಮ
ಹಸಿಂಕರ ಕ ಏನ ಹಾಲ್ ಕೊಡ್ ತ್ತೀರಾ ಹಾಲ್ ಮಾರ್ ತೀರಾ
ಕರುಗುಳ್ಕಣಮ್ಮ
ಕರ್ಗೋಳಾ ಹ ಅಂಗ ಹಾಲ
ಇಲ್ಲ ನಾವೇ ದುಡ್ಡಿಗ ತಾಂಬ ತಿವಿ
ಹಾ
ದುಡ್ಡಿಗ ತಾಂಡು ಮಕ್ಕಳಿಗೆಲ್ಲಾ ಮೊಸರು ಮಾಡಿ ಮಜ್ಜಿಗೆ ಮಾಡಿಕೊಡ್ತಿವಿ
ಹೌದಾ ಮೇಡಮ್ ಎಮ್ಮೆ ಎಮ್ಮೆ ಹಾಲ್ ಕರೆಯು
ಇಲ್ಲಮ್ಮ ನಾಕ ಸತಿ ಇಂಜೆ ಕ್ಷೆನ್ ಕೊಡಸದೇ
ಹ್ಮ್
ಬಲ್ಲಿಲ್ಲಿಲ್ಲ
ಹಾ
ತ ಇನ್ನೊಂದ್ಸತಿ ಮಾಡ್ಸಿದ್ನಿ ನಿಂತ್ರ ನಿಲ್ಲೆ ನಿಲ್ಲದಿದ್ರ ಮಾತ್ ಪಡ್ತ
ಹೌದಾ ಮೇಡಮ್ ಅವ್ರೆ
ಆ
ಹಾ ಮತ್ತೆ ಅ ಏನು ತ್ವಾಟ ಕಾಯಿ ಕಾಯಿ ಎಷ್ಟ ಬೀಳ್ತಾವ ಒಂದ್ ಮರಕ್ ಮೇಡಮ್
ಒಂದ್ ಮರ್ಕ ಒಂದು ನೂರಾ ಐವತ್ತ ಬೀಳುತ್ತೆ
ನೂರ ಐವತ್ತು ಕಾಯ್ ಬಳ್ತಾವ ಅದನ್ನ ಹೆಂಗೆ ಮಾರ್ ತೀರ ಯೆನ್ ಮನೆಗ್ ಇ
ಮನೆಗನು ಹಾಕ್ಯವ ಅಮ್ಮ ಸಾರಿಗೂ ಮನೆಗೂ ಉಪಯೋಗಿಸತವಿ ಕೊಡವಷ್ಟ ಕೊಡ್ತೀವಿ ಹ್ಮ್
ಮತ್ತೆ ಮೇಡಮ್ ಅ ಏನು ಬಟ್ಟ ಹೋಗಿಬೇಕಂದ್ರೆಲ್ಲ ಏನ್ ಎಲ್ಲರೂ ಹೋಗಿದ್ದೀ ವಾಸಿಗ್‌ ಮಿಷನ್
ವಾಷಿಂಗ್ ಮಿಷಿನ್ ದುಡ್ ಬೇಕಲ್ರರಿ ಕೊಡಕ ನಾವೇ ಕೈ ಇದ್ದ ಮಿಷಿನ್ ತಯಾರ್ ಮಾಡ್ಕೊಂಡು ಕೈಯಲ್ಲೇ ಮಡಿ ಒಗಿತಾ ಇದನಿ
ದಾ
ಮಿಕ್ಕಿಲ್ಲ ನನ್ನ ಕೈಯನೇ ಮಿ
ಹ್ಮ ನೀವ್ ಹಂಗ್ರ ಮಿಕ್ಸಿಬ್ ಬಲ್ಲ ಕೈಯಗೆ ರುಬ್ತೀರಾ
ಹ ಕೈಯ್ಯಾಗ ಗುಂಡು ಬಂಡೆಗೆ ರುಬ್ಬಿತ ಮಾಡಿ ಸಾರು ಮಾಡ್ತೀನಿ ಹಡ್ವಾಗಿ
ಹೌದಾ ಮೇಡಮ್ ಹ್ಮ್ ಅದೇ ಒಳ್ಳೆ ತಗಳ್ರಿ ಇವಾಗೆಲ್ಲಾ ಅದೇ ಊಟಾನ ಅದಕ್ಕೆ ನೀವು ಚೆನ್ನಾಗಿ
ನಾವು ಗಡ್ ಹ್ಮ ಗಟ್ಟಿ ಮುಟ್ಟಾಗಿದ್ದೀವಿ ಹ್ಮ
ಹ್ಮ ಮೇಡಮ್ ಅವರೇ
ಹ ನೀವೆಲ್ಲಾ ಮಿಕ್ಸಿ ಗ್ರೈಂಡು ಹಾ ಬಟ್ ಬಟ್ಟೆ ಒಗ್ಯಕ್ ಮಿಷಿನ್ ಅಡಗೆ ಮಾಡಕೆ ಮಿಷಿನ್ ಕರೆಂಟ ಹ ನೀವು ಎಲ್ಲಾ ಇಂಥ ಒ ತಿಮತಿರ ಅಂತದದೆಲ್ಲ ತಿನ್ನಬಾರ್ದು ನೀವು ಹ ಬೆಳಗ್ ಕ ಉಳ್ಳಿಕ ಸಾರು ಹುರ್ದುಳ್ಳಿಕಾಳ ಸಾರು ಲವ್ಣಕ್ಕಿ ಅನ್ನ ಆ ಸಜ್ಜಕಿ ಮುದ್ದೆ ರೊಟ್ಟಿ ಇಂಥವೆಲ್ಲ ತಿಂದ್ರೆ ಗಟ್ಟ ಹುಟ್ಟಿ ಮುಟ್ಟಾಗಿರ್ತೀರ
ಹ್ಮ ಆದ್ರೆ ನಮ ಈಗ ಎಲ್ಲ ನಿಮ್ಂಗ ಆಗ್ಬೇಕಲ್ಲ ಮೇಡಮ್ ನಿವು ಒಂತ ಅಂತ ಮನೆ ಇರ್ತೀರಾ ಕೆಲ್ಸಕ್ ಹೋಗ್ತೀವಿ ನಾವೆಲ್ಲಾ ಅದೆಲ್ಲ ಕುಟ್ಟಿ ರುಬ್ಬಿ ಮಾಡ್ಕೊಂಡ್ ಹೋಗಕ್ ಆಗಲ್ವಲ್ಲ ಮೇಡಮ್ ಹ ಮೇಡಮ್ ಮತ್ತೆ ಇವಾಗ ಆಕ್ಳು ಎಮ್ಮೆ ಇದಾವಲ್ಲ ಅವಕೇಏನು ಹೊಲ್ದೆಗ ಬೆಳ್ದಿದ್ ಮೇವ ಹಕ್ತರ ಉಲ್ಕೊಂಡ
ಬೆಳದದ್ದಾಕ್ತಿವಿ
ಬೆಳೆದಿದ್ದಾಗ
ಹ್ಮ ಇಲ್ಲ ಎಲ್ಲಾದ್ರೂ ಹೋಗಿ ಕಿತ್ಕೊಂಬಂದ್ ಆತ ಆತವಿ ಬೆಳದಿದ್ದಾಕ್ತಿವಿ
ಹ್ಮ
ಹ
ಮತ್ತೆ ಮೇಡಮ್ ನೀವು ನಾನ್ ವೆಜ್ ಎಲ್ಲ ತಿಂತೀರಾ
ನಾವ ಆ ಪರಂಗೇಣ್ ತಿಂಬಲ್ಲ ನುಗ್ಗೆ ಕಾಯಿ ತಿನ್ನಲ್ಲ
ಹಾ ಮೇಡಮ್
ಹ್ಮ ಎರಡೂ ತಿಂಬರ್ಲಾಮ ಅಂಪಿ ತಿಬಾರಲ್ಲ
ಹಾ
ಹ್ಮ ಇನ್ನಿದ್ದ್ದೆಲ್ಲಾ ಉಪಯೋಗಸ್ನಮ್ಮ
ಚಿಕನ್ನು ಮ
ಚಿಕನ್ ತಿನ್ನಲ್ಲ ಮಟನ್ ತಿಮ್ಮಲ್ಲ ಮೊಟ್ಟೆ ತಿಮ್ಮಲ್ಲ ಕೋಳಿ ತಿ ಬಲ್ ಏನ್ ಮೀನು ಏನು ಮುಟ್ಟಲ್ಲಲ್ಲಾನು ಲಿಂಗಾಯತ್ರ ಇದ್ದಂಗೆ
ಹ ಹೌದಾ ಮೇಡಮ್ ಹ ಮತ್ತೆ ಮತ್ತೆ ಮೇಡಮ್ ನಿಮಗೆ ಏನಾದ್ರು ಆದಾಯ ಬರಂತ
ಏನು ಆದ ಇಲ್ಲಮ್ಮ ಮೂರ್ ಸತಿ ಬೆಳೆ ಅಯ್ತೆ ಎರಡ್ ಸತಿ ರಾಗಿ ಬಿತ್ತಿದೆ ಅದು ಹೊತ್ತು ಒಂದ್ಸತಿ ಕಡಲೆ ಬೀಜ ಆಯ್ತು ಅದುತ್ತು
ಹ ಮೇಡಮ್
ಹ ವಯಟ್ ಪೈಸ ದುಡ್ ಇಲ್ಲಮ್ಮ ನಾವ್ ಹೆಂಗೆ ಕಾಲ ಕಳಿಬೇಕು ನಾವ್ ಹೆಂಗ ಉಳ್ಕಬೇಕು
ಹ್ಮ್ ಅದು ನಿಜಾನೇ ಮೇಡಂ ಅಲ್ಲ ನೀವ್ ಹಾಕ್ಬೇಕು ಹು ಮೇಡಮ್ ಕರೆಕ್ಟ್ಗೆ ಈಗ
ಕರೆಕ್ಟೇ ಹಾಕಿದ್ವಮ್ಮ ಕರೆಕ್ಟಾಗ ಹಾಕಿದ್ವಿ ಗೌರ್ಮೆಂಟ್ನ ನಮ್ಗ ಏನ ಸೌಲಭ್ಯ ಕೊಡ್ತಾರಾ ಇನ್ನು ಒಂದ್ ಕೆಲ್ಡು ಟ್ರಿಬ್ಬಲ್ ಹಾಕಿ ತಗೊತಾರೆ ಹ ನಮ್ದೇನ್ ಕೇಳಂಗ ಇದ್ದಾರ ಅವರು ಗೌರ್ಮೆಂಟ್ನವರು
ನಿಜ
ಹ ನಮ್ ಕಷ್ಟ ನಮ್ದ ಐತಾವ
ಹಾ ಮೇಡಮ್
ಮತ್ತೆ ಹಂಗಾರ ಏನು ಇದು ದುಡ್ಡಿನ ಬೆಳೆ ಹಾಕಲ್ಲ ಹೊಲ್ದಾಗ ಹಂಗಾದ್ರೆ
ಈ ಸತಿ ಮಳೆ ಬಂದಿಲ್ಲಮ್ಮ ಯಾಕ ಏಳೆಂಟ ದಿನ ಮಳೆ ಬಂದ್ರೆ ಹಾ ಜೋಳ ಹಾಕ್ತೀನಿ ಜೋಳ
ಹ್ಮ್ ಮೇಡಮ್ ಅಕ್ ಮೇಡಮ್
ಕಿ ಬೆಳಿತು ದುಡ್ಡು ತಗಬೇಕಲ್ಲ ಮಮ್ಮತ್ ಸುಮ್ ಸುಮ್ನೆ ಯಾಕ್ ಗೇಸಿ ಬಡಿಗೆ ಕೊಡ ನಮ್ಮ ಗೊಬ್ಬ್ರ ಬೀಜ
ಹ್ಮ ಅದು ನಿಜಾನೇ ಇಲ್ಲ ಸುಮ್ನೆ ಹಂಗಗೆ ಬಿಟ್ಬಿಡಿ
ಗೊಬ್ರ ಎರಡುವರೆ ಸಾವಿರ ರೂಪಾಯಿ ಒಂದ್ ಮೂಟೆ ಗೊಬ್ಬ್ರ
ಹುಂ ಮೇಡಮ್
ಹ್ ಸಾವಿದ ಇನ್ನೂರು ರೂಪಾಯಿ ಟ್ಯಾಕ್ಟ್ರಿ ಒಂದ ಏಕ್ ಕ್ರಗೆ ಎಷ್ಟ ದುಡ್ಡ ಆಗೈತೆ ಇಗೆ ಎಂಟು ಸಾವಿರ ರೂಪಾಯಿ ದುಡ್ಡ ಆಗೈತೆ ಬರೀ ಗೇಮಿಗೆ
ಹ್ಮ್ ಮತ್ ಬೀಜಾಗೊಬ್ರ ಅಲ್ಲಾ ಏನ್ ಮೇಡಮ್ ಅದ್ ಎರಡ್ ಎರಡ್ ಸತಿ ತರ ಮಾಡ್ಬೇಕಾ ಒಲನ ಏನ್ ಒಂದು
ಒಂದ್ ಸತಿ ಒಂದ್ ಸಾಲ್ ಮಾಡ್ಬೇಕು ಇನ್ನೊ ಒಂದ್ ಸತಿಗೆ ಇನ್ನೊಂದ್ ಸಾಲ್ ಮಾಡ್ಬೇಕು ಎಳ್ಳನೆ ಸಲತಾ
ಹಾ ಮೇಡಮ್
ಮೂರನೇ ಸಾಲಿಗೆ ಅರಚ್ಬೇಕು ನಾಕನೇ ಸಾಲಿಗೆ ಬಿತ್ತಬೇಕು ಇಷ್ಟ್ ಕಷ್ಟ ಮಾಡ್ಬೇಕು ನೋಡಮ್ಮ
ಈಗ ಅದೆಲ್ಲ ಹಂಗೆ ಹಾಕಿದ್ರೆ ಏನಾಗುತ್ತ್ ಮೇಡಮ್ ಇವಾಗ ಅದೆಲ್ಲ ನೀವ್ ಹೇಳಿದ್ರಲ್ಲ ಅದೆಲ್ಲಾ ಮಾಡ್ದಂಗ ಹಂಗಗೆ ಹಾಕಿದ್ರೆ ಏನಾಗುತ್ತೆ ಯಾಕ್ ಮೇಡಮ್
ಏನು ಬೆಳೆ ಬರಲ್ಲ ಅಲ್ಲೇ ಮಿನಿ ಮಿನಿ ಮಿನಿ ಅಂದು ಆ ಒಟ್ ಮಳದುದ ತೆರೆ ಬರದ್ ಒಂದ್ ಬೆಳ್ಳದ್ ತೆನೆ ಬಿಡುತ್ತೆ ಅದ ಕೂಲಿ ಎಷ್ಟಾಗುತ್ತೆ
ನೀವು ಮನೇಲಿ ಯಾರು ಮಾಡಲ್ವಾ ಮೇಡಮ್ ಕೂಲಿನ ಇಡ್ಬೇಕಾ
ಹಓ ಕೂಲಿನೇ ಇಡ್ಬೇಕಮ್ಮ ಯಾರು ಮಾಡಾರ ಲ್ಲ ಎಲ್ಲ ದಂಡ ಪಿಂಡಗಳು ಹಾ ಎಲ್ಲ ದಂಡ ಪಿಂಡ ಮ ಅದೇನು ಹ ಎಡು ಸೇರು ಬೆಳಿಗ್ಗೆ ಎರಡು ಸೇರು ಸಾಯಂಕಾಲ ಎರಡು ಸಾವರು ಅಷ್ಟು ಮಂದಿ ಐ್ತಮ್ಮ
ಹ ಹೌದಾ ಮೇಡಮ್ ಹಂಗ್ರ ದೊಡ್ಡ ಕುಟುಂಬ ನಿಮ್ದು
ಓ ದೊಡ್ಡ ಕುಟುಂಬ ಒಂದ್ ಪಾತ್ರೆ ಮುದ್ದೆ ಇದೇ ಒಂದ್ ಪಾತ್ರೆ ಅನ್ನ ಮಾಡ್ಬೇಕು ಹ್ಮ ದೊಡ್ಡ ಕುಟುಂಬಮ್ಮ ನಮ್ದ ಬಾ
ಹಾ ಹಾ ಹ್ಮ್ ಮತ್ತೆ ಮೇಡಮ್ಮ ಹ್ಮ್ ಹೇಳಿ ಹೇಳಿ
ಹ ಮತ್ಕ್ಕಳ ಇಬ್ಬರುಲ್ಲ ಇದ್ದಾರೆ ಒಬ್ಬರು ದೊಡ್ಡ ಗ ಹೋಗ್ತಾರೆ
ಹ್ಮ
ಒಬ್ರು ಬೈಕ್ ಹಾಕೊಂಡು ಸುತ್ತಲಲಾಕ ಹೋಗ್ತಾರೆ
ಹ್ಮ
ಹಾ
ಯಾಕ್ ಮೇಡಮ್ ಅವ್ರಗ್ ಕೆಲ್ಸ ಇಲ್ವಾ
ಯ್ತಮ್ಮ ಮಾಡಕ್ತೆ ಮಾಡ್ಲಾರ್ದಕ್ ಹೋಗ್ತಾರೆ ಆ ನಾನ ಅಂತ ಎಷ್ಟಂತ ಮಾಡನಮ್ಮ ನಾನು ಕೂರಿಕ್ ಮಾಡಸ್ನಿ
ಹ್ಮ ಮೇಡಮ್
ಹಾ
ನೀವ್ ಹೇಳ್ಬೇಕಕ್ ಮೇಡಮ್ ನಿಮ್ ಮಕ್ಳಿಗೆ ಮಾಡಿ
ಮಾ ನಾವು ಹೇಳಿದ್ವಮ್ಮ ನಮ ಮಾತ್ ಕೇಳಲ್ಲಲ್ಲಮ್ಮ ಅವರು ನಮ್ಗೆ ಪಾಠ ನಮ್ಗೆ ಪಾಠ ಕಲಿಸ್ತಾರೆ
ಹ್ಮ್
ನನ್ಗೂ ನನಗೂ ಇಬ್ರು ಸೊಸಾರ ಇದಾರೆ ಇಬ್ಬರು ಮತ್ತ ಮಕ್ಕಳ ಇದ್ದಾರೆ
ಹ್ಮ
ಹ ಮಮ್ಮಕ್ಕಳು ಒಂದ ಒಬ್ಬ್ರಿಗೆ ಒಬ್ಬ ಹಿಂದೆಿಬ್ ಒಬ್ ಇಬ್ಬಿಗೆ ಇಬ್ರ ಗಂಡ್ಮಕ್ಕಳು ಹಾ ಅವರೆಲ್ಲಾ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ
ಹಾಂ ಮೇಡಮ್
ಹ್ಮ್ ನಮ್ಗ ಏನ್ ಸರ್ಕಾರದಾಗ ಏನ್ ಕೊಡ್ತಾರೆ ಇಂತ ಬ ರೈತರಿಗೆ
ನಮ್ ಇವಾಗ ಸರ್ಕಾರ ಇರೋದು ದುಡ್ಡು
ಹಾ ಒಂದ ಕಳದು ಟ್ರಿಪಲ್ ಆಗ್ತಾರೆ
ಎಲ್ಲಾ ಫ್ರೀ ಬಸ್ ಮಾಡಿದಾರಲ್ಲ ಮೇಡಮ್ ನೀವ್ ಹೋಗ್ಬೇಕು ಅಲ್ಲೂ ಇಲ್ಲೂ ಎಲ್ಲಾ ಇವಾಗ
ಯಾವ ಊರ್ಗೆಮತ ನಾನು ಹೋಗಣ
ಯಾಕ್ ಮೇಡಮ್ ಎಲ್ಲಾದ್ರೂ ಹೋಗ್ ಬರ್ಬೇಕು ಹಂಗ ನಿಮಗ ಮೂಡ್ ಫ್ರೆಶ್ ಆಗುತ್ತೆ ಇಲ್ಲ ನಿಮ್ ಮಕ್ಳು ತರ ನೀವು ಮನೆಗೆ ಇದ್ರೆ ಏನ್ ಬರುತ್ತೆ
ನಾಳಿ ಇದ್ದ ಹೋಗ್ಲೇಬೇಕಮ್ಮ ಹಳ್ಳಳ್ಳಿಗೆ
ಹ ಮೇಡಮ್ ಹಂಗಂತ ಅಲ್ಲ ಈಗ ಯಾವ್ದಾದ್ರು ನೋಡ್ಬೇಕಾಗಿ ತಳ ಅಂತಕಲ್ಲ ಹೋಗ್ ಬರ್ಬೇಕು
ದುಡ್ಡೆ ಕೊಡ್ತಾರೆ
ಫ್ರೀ ಅಲ್ಲ ಇಏನ್
ಹಓ ಕಚ್ಚಿಗಾದ್ರೂ ದುಡ್ಡು ಬೇಕಲ್ಲಮ್ಮ ಖರ್ಚಿಗೆ ದುಡ್ಡು ಇದ್ರ ತಾನೇ ಹೋಗದು ಈಗ ಕಾಡ್ನಾಗ ಇದ್ದೀವಿ ನಾವು ಹೊಲ್ದಾಗ ನಮ್ಗೆ ಎಲ್ಲ ಬರಂತ ಹೇಳಮ್ಮ ಕೆಲ್ಸ ಮಾಡಕ ಆಗಲ್ಲ ವಯಸ್ಸ ಹೊಸ ಆಗೇತ್ ನನ್ಗೆ ಹ್ಮ್ ಒಂದ್ ಎಪ್ಪತ್ತಾಯ ಐತಿ ಎಪ್ಪತ್ತು ವರ್ಷ
ಹಾ ಸರಿ ಮೇಡಮ್ ಆಯ್ತು ನಿಮ್ಮ್ ಹತ್ರ ಕರೆ ಮಾಡಿ ತುಂಬಾ ಖುಷಿ ಆಯ್ತು ನಾವು ಕಟ್ ಮಾಡ
ಹ ಟ್ಯಾಂಕ್ಸ್ಮ್